ನಮಸ್ತೆ ಚೆನ್ನಾಗಿದ್ದೀರಾ
ಹಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ
ನಾವು ಚೆನ್ನಾಗಿದ್ದೀವಿ, ಏನ್ ಮಾಡ್ತಿದ್ದೀರಾ.
ಏನಿಲ್ಲ ಸುಮ್ನೆ ಕೂತಿದ್ವಿ ನೀವೇನ್ ಮಾಡ್ತಿದ್ದೀರಾ ಊಟ ಆಯ್ತಾ
ಹ್ಮ್ ಊಟ ಆಯ್ತು ನಾನು ನಿಮ್ ಜೊತೆ ಮಾತಾಡ್ಬೇಕು ಅಂತ ಇಲ್ಲಿ ಚೆನ್ನಾಗಿರೋ ವಾತಾವರಣದಲ್ಲಿ ಬಂದು ಕುತ್ಕೊಂಳಿ
ಹಾ ಅದೇ ಗಾಳಿ ಶಬ್ದ ಕೇಳಿಸ್ತಾ ಇದೆ.
ಹೌದಾ
ಏನ್ ಫುಲ್ ಏನ್ ತುಂಬಾ ಗಾಳಿ ಅನ್ಸುತ್ತೆ ಆ ಕಡೆ
ಹ್ಮ್
ಹಾ
ಅಂದ್ರೆ ನಾವಿರೋದು ಒಂಥರ ಹ್ಮ್ ಪಟ್ಟಣದಲ್ಲಿ ಇಲ್ಲಿ ಜಾಸ್ತಿ ಅಂದ್ರೆ ಜಾಸ್ತಿ ಗಾಳಿ ಮತ್ತೆ ವಾತಾವರಣ ಬಿಸಿ ಏನು ಇಲ್ಲ ಎಲ್ಲಾ ಮೋಡ ಕವಿದ ವಾತ ವಾತಾವರಣ ಇದೆ ಇವಾಗವಾಗ ವೆದರೇ ಚೇಂಜ್ ಆಗಿ
ಅಷ್ಟೆ ಬಿಸ್ಲು ದೊಡ್ ದೊಡ್ಡ ಮನೆಗಳೆಲ್ಲಾ ಇರುತ್ತೆ ಅಲ್ಲಿ ಬಿಸ್ಲೆ ಬರಲ್ಲ ಏನು ಅಲ್ಲಾ,
ಹ್ಮ್ ಬರಲ್ಲ ಅಂದ್ರೆ ನಮ್ದು ಒಂಥರಾ ಹೊಲ ಗದ್ದೆ ಒಂದೊಂದ್ ಮನೆ ಇ ಇದೇ ತರಾ ಇರೋದು ನಾವು ಇರೋ ಕಾಲೇಜ ಅಲ್ಲಿ ಹಾ ಹ್ಮ ಆದ್ರೆ ಜಾಸ್ತಿ ಗಾಳಿ ವಾತಾವರಣ ತಂಪು ಈ ತರಾ
ಹ್ಮ್ ಹ್ಮ್ ಹ್ಮ್ ಹಂಗೆ
ನೀವೇನ್ ಓದ್ತಿರೋದು
ನಾನು ಇಂಜಿನಿಯರಿಂಗ್ ಓದ್ತಿದ್ದೀನಿ
ಹೌದಾ ಇಂಜಿನಿಯರಿಂಗ್ ಅಲ್ಲಿ ಯಾವ್ದು
ಕಂಪ್ಯೂಟರ್ ಸೈನ್ಸ್ ಅಂತ
ಕಂಪ್ಯೂಟರ್
ಇವಾಗ ಹಾ ಇವಾಗೆಲ್ಲಾ ಅದೇ ತಗೊಳ್ತಿದಿದ್ದಾರೆ.
ಹಾ
ಮುಂದೆ ಅದೇ ಸಹಾಯ ಆಗುತ್ತೆ ಅಂತ ಅದೇ ತಗೊಂಡೆ ನಾನು.
ಹೌದಾ?
ಹ್ಮ್ ನೀವೇನ್ ಹೋಗ್ತಿದ್ದೀರಾ.
ನಾವು ಇಂಜಿನಿಯರಿಂಗ್ಗೆ ಆದೆ ನಾನು. ವಿದ್ಯುತ್್ದಂತ ಬರುತ್ತಲ್ಲ ಓದದು. ಅದು ಈಸಿ ತಗೊಂಡಿದ್ದೀನಿ ನಂಗೆ ಅದ್ರ ಮೇಲೆ ಜಾಸ್ತಿ...
ಹೌದ ಅದೇನುೋ ಕಷ್ಟ ಅಂತಾರಲ್ಲ.
ಹ್ಮ್ ಜಾಸ್ತಿ ಕಷ್ಟ ಆದ್ರೆ ಮುಂದೆ ತುಂಬಾ ನಮ್ಗೆ ಒಳ್ಳೇದಾಗುತ್ತೆ. ಂತ ಹೇಳುದ್ರು... ತಗೊಂಡ್ ಬಂದ್ರೆ ಇಲ್ಲಿ ಓದಕ್ ಆಗ್ತಿಲ್ಲ ಬಿಡಕ್ ಆಗ್ತಿಲ್ಲ ಸೇರ್ಗಡೆ ಆಗೋದಕ್ಕೆ ತುಂಬಾ... ಕಷಾ...
ಹೌದಾ ಹ್ಮ್ ಮತ್ತೆ ಪರೀಕ್ಷೆ ಎಲ್ಲ ಮುಗಿತಾ
ಪರೀಕ್ಷೆ ನಮ್ದು ಇವಾಗ ಏನು ಪ್ರಾರಂಭವಾಗಿದೆ ನಡೀತಾನೂ ಇದೆ ಇನ್ನೊಂದು ಬರದ್ರೆ ನಮ್ದು ಮುಗಿತು ಈ ಸೆಮಿಸ್ಟರ್.
ಹ್ಮ್್ಮ
ಮತ್ತೆ ನೀವು ಏನು ನಿಮ್ದು ಇದೆಯಾ ಪರೀಕ್ಷೆ.
ಹಾ ನಮ್ದು ನಡೀತಾ ಇದ ನಮ್ದು ಇನ್ನೊಂದು ಮೆಕ್ಕ ಇದೆ ಒಂಬತ್ತನೇ ತಾರೀಕು. ಒಂದು ವಾರ ಮೊನ್ನೆ ಮುಗಿತು ಮತ್ತೆ ಒಂದ್ ವಾರ. ಆದ್ಮೇಲೆ ಇನ್ನೊಂದಿದೆ.
ಹ್ಮ್
ಅದೊಂದು ಮುಗ್ದ್ರೆ ಮುಗ್ದವು ಎಲ್ಲಾ ಪರೀಕ್ಷೆಗಳು... ಹ್ಮ್ ಮತ್ತೆ ಊಟ ಎನ್ಂತೇನ್್ರೀ...
ಊಟ ನಾನು ಬಿಸಿ ಬೆಳೆ ಬಾಗ್ದಿಂದೆ ನಮ್ಮಅಮ್ಮ ಬೆಳಿಗ್ ಮಾಡೋದನ್ನ... ಅದೇ ಇವಾಗ್ ಮಾಡಿದು. ಬೆಳಿಗ್ಗೆ ಎಲ್ಲ ತುಂಬಾ ಕೆಲ್ಸ ಇತ್ತು. ಅದಕ್ಕೆ ಇವಾಗ ನಮ್ಮಮ್ಮ ಬಿಸಿ ವೇಳೆ ಬಾತ್ ಮಾಡ್ಕೊಡ್ತವಿ ನಂಗೆ ಇಷ್ಟ ಅಂತ.
ಹ್ಮ್ ಹ್ಮ್ ನಾವು ಅದೇ ಮಾಮೂಲಿ ಚಪಾತಿ ಪಲ್ಯ ಅನ್ನ ಸಾರು... ಮಜ್ಜಿಕೆ ಅಷ್ಟೇ.
ನೀವಿರೋದೆಲ್ಲಿ. ಅಂದ್ರೆ ಕಾಲೇಜ ಹಾಸ್ಟೆಲ್.
ಹಾಸ್ಟೆಲ್ ಅಲ್ಲಿ ಇರೋದು ನಾವು.
ಹಾಸ್ಟ್ಲ್ ಅಲ್ಲ ನಾವು ಇರೋದ ಹಾಸ್ಟ್ಲ ಅಲ್ಲಿೇ ಆದ್ರೆ ಇವತ್ತು. ಇದು ನಾವು ಪತ್ರ ಬರೆದ್ ಬಿಿಟ್ಟು ಅದಕ್ಕೆ ಸಹಿ ಮಾಡ. ಹಕೊಂಡು ಮನೆಗ್ ಬಂತು. ತಗೊಂಡು ಮನೆಗೆ ಬಂದೀನಿ.
ಪರೀಕ್ಷೆ ಮಧ್ಯೆ ಅಂತರ ಇದೆ ಅಂತ ಹೋದ್ರಾ...
ಹ್ಮ್ ಅದು.
ಇತರ ಇತ್ತು ಇನ್ನೊಂದು ಪರೀಕ್ಷೆ ಬರೋದಕ್ಕೆ ಅದಿಕ್ಕೆ. ಇನ್ನೇನು ಇಲ್ಲಿದ್ದು ಸುಮ್ನೆ ಅಲ್ಟೆ ಹೊಡ್ಕೊಂಡು ಎನ್ ಮಾಡದು ಅಪ್ಪಾಜಿ ಅಮ್ಮನ ಜೊತೆ ಇದ್ದಂಗ ಆಗುತ್ತೆ ಅಂತ ಬರ್
ಹೌದಾ ಇವಾಗ ಮುಂದೆ ಇರೋದು. ಸುಲಭವಾಗಿದ್ಯ ಕಷ್ಟ ಇದ್ಯ ಪರೀಕ್ಷೆ.
ಅದು ಕಷ್ಟವಾಗಿದೆ ಅದು ನಮ್ಮ ದೇಹದ ಬಗ್ಗೆ ಕೇಳುದವರೆಲ್ಲ. ನಮ್ಗೆ ಚಿತ್ರ ಬಿಡ್ಸಕ್ ಬರಲ್ಲ ಅದ್ರು ಬಗ್ಗೆ ತಿಳ್ಕೊಂಡ್ರು ಮರ್ತ ಹೋಗುತ್. ತ್ತೇ ನೋಡ್ಬೇಕು ಏನೋ ಒಂದ್ ಮಾಡಿ ತೇರ್ಗಡೆ ಆಗ್ಬೇಕು ಅನ್ಕೊಂಡಿದ್ದೀವಿ. ಅದೇ... ಹ ಪರೀಕ್ಷೆ ಯಾವಾಗಿದ್ರೇನು ನಾವ್ ಓದಾದ್ ಇದಿಂನ್ ದಿನನೆ ಅಲ್ವ ನೈಟೆಲ್ಲ ಸೊ ಅಷ್ಟೇ. ತಲೆ ಕೆಡ್ಸ್ಕೊಳಲ್ಲ ಹಾ ಹಾ ಹು. ಮತ್ತೆ ನೀವ್ ನಿಮ್ಗೆ ಯಾವ್ದಿರೋದು.
ನಮ್ಗ ಒಂಬತ್ತನೇ ತಾರೀಕ್ ಇದೆ.
ಒಂಬತ್ತನೇ ತಾರೀಕ.
ಹ್ಮ
ನಮಗೂ ಅವಾಗೇ ಕಂಡ್ರಿ ಇರದು.
ಅದೇ ನಮ್ಗೂ ವಿಷ್ಯ ವಿಜ್ಞಾನನೇ ಇದೆ ನಮ್ಗು.
ವಿಜ್ಞಾನ ಇರೋದ ನಮ್ಗೂ ಅದೇ ಇರೋದು ನಿಮ್ದ ಬಿಟಿ ಮನ.
ಹಾ ಬಿಟಿ ವಿಶ್ವೇಷರ
ಆ ನಮ್ದು ವೀಟ ಯೂನೇ ವಿಶ್ವೇಶ್ವರಯ್ಯ ಯೂನಿವೇರ್ಸಿಟಿ. ಹ್ಮ್ ಅದಿಕ್ಕೆ ನಮ್ದು ನಿಮ್ದು.
ಒಂದೇ ಇದೆ.
ಒಂದೇ ಇದೆ.
ಹ್ಮ್
ಮತ್ತೆ ನಿಮ್ದು ಜೀವ್ನುದ್ ಗುರಿ ಏನು.
ಹಾ ನಮ್ದು ಜೀವ್ನುದ್ ಗುರಿ ಇವಾಗ ಏನು ಓದ್ತಿದೀನಿ ಅದ್ರಲ್ - ಚೆನ್ನಾಗ್ ಓದಿ ಚೆನ್ನಾಗಿ ಅಂಕ ತೆಗ್ದು. ಒಂದ ಒಂದ್ ಕೆಲ್ಸ ತಗೊಂಡು ಮನೆಯವ್ರನ್ನ ಎಲ್ರನ್ನು ಚೆನ್ನಾಗ್ ನೋಡ್ಕೋಬೇಕು ಅಷ್ಟೆ.
ಹ್ಮ್ ಹೌದಾ
ಒಂದು ಮನೆ ಕಟ್ಬೇಕುಂತ ಒಂದು ಆಸೆ ಇದೆ ಅದೊಂದು.
ಹೌದಾ ನಂಗು ಇದೆ ಕಣ್ರಿ ಮನೆ ಕಟ್ಬೇಕು ಅಂತ.
ಇವಾಗ ಅದು ಒಂದ್ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಒಂದ್ ಮನೆ ಇರ್ಲೇಬೇಕು ಅವ್ರದ್ದೇ ಆದ ಅಂತ. ಹ್ಮ್
ಈಗಿನ್ ಕಾಲ್ದಲ್ಲಿ ಎಲ್ಲಾ ಗಂಡ್ಮಕ್ಳೇ ಮಾಡ್ಬೇಕು ಅಂತಿದಿದ್ದಾರೆ ನೀವು. ಯೋಚ್ನೆ ಡಿಫ್ರಂಟ್ ಆಗಿ ಮಾಡ್ತಿದ್ದೀರಾ ಅಂದ್ರೆ ಹ್ಮ್.
ನೀವೇನ್ ಅನ್ಕೊಂಡಿದ್ದೀರಾ ಮುಂದೆ.
ನಾನು ಅಪಾಜಿ ಅಮ್ಮನ್ ಚೆನ್ನಾಗ್ ನೋಡ್ಕೋಬೇಕು ಅವ್ರ ಜೊತೆ ಖುಷ್ ಖುಷಿಯಾಗಿರ್ಬೇಕು. ಫಸ್ಟ್ ಮೊದ್ಲು ನೆಮ್ಮದಿಯಾಗಿ ಇರ್ಬೇಕು ಅನ್ಕೊಂಡಿದೀನಿ. ಆಮೇಲೆ ದುಡ್ಯದು. ಕೆಲ್ಸಕ್ ಹೋಗೋದು ಇನ್ನೇನು ಇ ಎಮ್ ಐ.
ಹ್ಮ್ ಹ್ಮ ಹ್ಮ ಹ್ಮ
ಅವು ಓದೋಕ್ಕೆ ನಾವು ಹೌದಾ ಅದಕ್ಕೆ ಅದನ್ನೆಲ್ಲಾ ಕಟ್ಬೇಕು ಮುಂದೆ ಒಂದ್ ವರ್ಷ ನಮ್ದು ಹಏನಪ್ಪ ಗ್ರಾಜುಯಷನ್ ಮು ಕದ್ಮೇಲೆ ಒಂದ್ ವರ್ಷ ಆದ್ಮೇಲೆ ಕಟ್ಬೇಕಲ್ಲ ಸೊ ಅದಿ ಹ್ಮ್ ಅದಿ
ಲೋನ್ ತಗೊಂಡಿದ್ದೀರಾ
ಹ್ಮ ಲೋನ್ ತಗೊಂಡಿರೋದು ನಾವು ಎಂಟು ಲಕ್ಷ ಲಕ್ಷ
ಹ್ಮ್ ಹ್ಮ್ ಹ್ಮ್
ಅದೆಲ್ಲ ತೀರಿಸಕೊಂಡು ಅದೆಲ್ಲಾ ್ಮೇಲೆ ಅದೇ ನಿ ತರ ನಮ್ಗೊ್ ಮನೆ ತಗೋಬೇಕು ಕಾರ್ ತಗೋಬೇಕು ಇವೆಲ್ಲಾ ಇದಾವೆ ಅನ್ಸಿ
ಹ್ಮ್ ನಾನು ತಗೊಳಕ್ ನೋಡ್ದ ಲೋನು ಯಾಕೋ ನಮ್ದು ಬರ್ಲೇ ಇಲ್ಲ
ಹೌದಾ
ಎಷ್ಟು ಪ್ರಯತ್ನ ಪಟ್ಟು ಇದ್ ಬರ್ಲಿಲ್ಲ ಹ್ಮ್
ಮತ್ತೆ ನೀವು ಪ್ರವಾಸಕ್ಕೆಲ್ಲಾದ್ರೂ ಹೋಗಿದ್ರಾ
ಹಾ ಹೋಗಿದ್ದೆ ಹ ಹೋಗ್ತಾ ಇರ್ತೀವಿ ನಾವು ಸ್ನೇಹಿತರ ಜೊತೆ ಮನೆಯವ್ರ ಜೊತೆ
ಹ್ಮ್
ಹ್ಮ್ ಮೊನ್ನೆನೆ ಮಂಗ್ಗಳೂರ್ ಹೋಗಿ ಬಂದಿದ್ವಿ ಆಮೇಲೆ ಇದಕ್ ಒಂದ್ ಒಂದಿನದ್ದು ಅಂತ ಹೋಗಿ ಇಲ್ಲಿ ಈಷಾ ಇದೆಯಲ್ಲಾ
ಹ್ಮ್ ಹ್ಮ್
ಅಲ್ಲಿ ದೇವಸ್ಥಾನಕ್ ಹೋಗಿದ್ವಿ
ಹ್ಮ್
ಚೆನ್ನಾಗಿತ್ತು ಅಂದ್ರೆ ನಾವು ಸ್ನೇಹಿತರೆಲ್ಲಾ ಗಾಡಿಲಿ ಹೋಗಿದ್ವಿ ಅದು ರಸ್ತೆ ಎಲ್ಲಾ ಗಾಳಿ ಇತ್ತು ವಾತಾವರಣನುೂ ಚೆನ್ನಾಗಿತ್ತು ಸಂಜೆ ಹೊತ್ತಲ್ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಅಲ್ಲಿ ಅಂದ್ರೆ ನಾವು ಅವತ್ೇನು ಹಬ್ಬ ಏನು ಇರ್ಲಿಲ್ಲ ಅದಕ್ಕೆ ಅಲ್ಲಿ ಜನಾನು ಸಾಕಷ್ಟು ಜನ ಇರ್ಲಿಲ್ಲ ಖಾಲಿ ಇತ್ತು ಪ್ರಶಾಂತವಾಗಿತ್ತು
ಹ ಹ್ಮ್
ಫುಲ್ ಚಳಿ ಇತ್ತು ಅಲ್ಲೆಲ್ಲಾ ಜೋಳ ತಿನ್್ವಿ ಚಳಿಲಿ ಬಿಸಿ ಬಿಸಿ ಒಣನಲ್ಲಿ ತುಂಬಾ ಚೆನ್ನಾಗಿತ್ತದು ಹ್ಮ್ ನೀವ್ ಎಲ್ಲಾದ್ೂ ಹೋಗಿದ್ರ ಈ ತರ
ಹಾ ನಾವು ಹೋಗಿದ್ವಿ ನಾನು ಮೂರು ಸಲ ಹೋಗಿದ್ದೆ ಒಂದು ಸ್ನೇಹಿತರ ಜೊತೆ ಮತ್ತೆ ಎಲ್ಲಿಸಲ್ಲ ಅದೇ ನಮ್ಮ ಕುಟುಂಬರ ಜೊತೆ ಹೋಗಿದ್ದೆ ಮನೆಯವರ ಜೊತೆ
ಹ್ಮ್
ನಂದು ಅನುಭವಗಳೆಲ್ಲ ಚೆನ್ನಾಗಿತ್ತು
ಹ್ಮ್
ನಾನು ಅಮ್ಮಮ್ಮಂದರಿ ಒಂದು ಕಾಲ್ ಭಾಗ ಕರ್ನಾಟಕ ಸುತ್ತಿದ್ದೀನಿ ಅಂತ ಅನ್ಕೋತೀನಿ ಹ್ಮ್ ಅಂದ್ರೆ ಅಲ್ಲಿರೋ ಎಲ್ಲ ಹ್ಮ್ ಜಾಗಗಳು ಆ ಪ್ರವಾಸ ತಾಣಗಳು ಕರ್ನಾಟಕದಲ್ಲಿ ಅಂದ್ರೆ ವಿಧಾನಸೌಧ ಅದು ಪ್ರವಾಸಿಗಾರರ ತಾಣ ತಾನೇ
ಹ್ಮ್
ಆಮೇಲೆ ಚಾಮುಂಡೇಶ್ವರಿ ಬೆಟ್ಟ ಲಾಲ್ ಬಾಗ್ ಕಬ್ಬಿನ್ ಕಬ್ಬಿನ್ ಪಾರ್ಕ್
ಹಾ
ಆಮೇಲೆ ಅ ಇಲ್ಲಿ ರಾಘವೇಂದ್ರ ಸ್ವಾಮಿ ಎರಡು ದೇವಸ್ಥಾನ ಇದೆ ಆಮೇಲೆ ಕೃಷ್ಣನ್ ದೇವಸ್ಥಾನ ಇದೆ ನೋಡಿ ಯಶವಂತಪುರದ ಹತ್ರ ಬೆಂಗಗಳೂರಲ್ಲಿ ಅದು ಹ ಅಲ್ಲಿಗೆಲ್ಲಾ ಹೋಗಿದ್ದೀವಿ ಆಮೇಲೆ ಇನ್ ಆ ನಾನು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿದ್ದೀನಿ ಮೈಸೂರ ಅರ ಮನೆಗೆ ಹೋಗಿದ್ದೀನಿ ಆಮೇಲೆ ರಾಘವೇಂದ್ರ ಸ್ವಾಮಿ ಶ್ರೀಶೈಲಕ್ ಹೋಗಿದ್ದೀನಿ ತಿರುಪತಿಗ್ ಹೋಗಿದ್ದೀನಿ ಆಮೇಲೆ ಉತ್ತರ ಕರ್ನಾಟಕ ಸೈಡ್ ಬಂದ್ರೆ ಗೋಲ್
ನಮ್ದು ಉತ್ತರ ಕರ್ನಾಟಕನೇ
ಹೌದಾ ಹ ನಮ್ದು ಅದೇ ನಾವು ನಮ್ದು ಬಂದ್ಬಿಟ್ಟು ದಕ್ಷಿಣ ಕರ್ನಾಟಕ ಆದ್ರೆ ನಾ ಉುಟ್ಟಿ ಬೆಳದಿ ಇದೆಲ್ಲಾ ಉತ್ತರ ಕರ್ನಾಟಕ
ಅಲ್ಲಿ ಉತ್ತರ ಕರ್ನಾಟಕ ಕಡೆ ಏನೇನ್ ನೋಡಿದೀರಾ
ಅೆ ನಾ ನೇನ್ ನೋಡಿದ್ದೀನಿ ಅಂದ್ರೆ
ಹ್ಮ್
ಗುಬ್ಬಸು ಕಟ್ಟ ಕ್ದ ಐದು ಬಳೆ ಬನಶಂಕರಿ ದೇವಸ್ಥಾನ ಆಮೇಲೆ ಅಲ್ಲಿ ಪಾಂಡ್ರಾಪುರ ಅಂತ ಬರುತ್ತೆ ಅದುೂ ಮಹಾರಾಷ್ಟ್ರ ಗಡಿ ಭಾಗ ಇರುತ್ತಲ್ಲಾ ಆ ಕಡೆ ಹ ವಿಠಲ ಸ್ವಾಮಿ ಅದ್ ಬರುತ್ತೆ ಅದ ನೋಡಿದೀನಿ ಹ್ಮ್ ಆಮೇಲೆ ಎಲ್ಲ ಮುಕ್ ಹೋಗಿದ್ದೀನಿ ನೀವು್ ಮನೆಯವ್ರ ಜೊತೆ ಹೋಗಿದ್ದಾ
ಮನೆಯವರ ಜೊತೆ ಅದು ಅಲ್ಲೋಗಿ ಸಾಕಷ್ಟು ವರ್ಷ ಆಯ್ತು ಹ್ಮ ಸ್ವಲ್ಪ ಚಿಕ್ಕಳಿದ್ದೆ ನಾನು ಅವವಾಗ ಹೋಗಿದಿ ಅಲ್ಲಿ
ಹ್ಮ್ ಬನ್ನಿ ನಮ ಜೊತೆ ನಾವು ಕರ್ಕೊಂಡ್ ಹೋಗ್ತೀವಂತೆ ನಿಮಗೆ ಫ್ರೀ ನೀವು ಸಮಯ ಇದ್ರೆ ಬನ್ನಿ ನಾವು ಕರ್ಕೊಂಡ್ ಹೋಗ್ತೀವಿ ನಿಮ್ಗೆ ಎಲ್ಲದನ್ನುೂ ತೋರ್ಸ್ಕೊಂಡ್ ಬರ್ತೀವಿ
ಹ್ಮ್ ಹೋಗುವ ಎಲ್ರು ಹ್ಮ್
ಅದು ಎಲ್ಲಮ್ಮ ದೇವಸ್ಥಾನ ಇದೆ ನೋಡಿ ತುಂಬಾ ತುಂಬಾ ಅಂದ್ರೆ ತುಂಬಾ ಯಾವ ಕಡೆ ಅಂದ್ರೆ ಬೆಳಗಾಂ ಸೈಡ್
ಹಾ ಹಾ
ಹ್ಮ್ ಅಲ್ಲಿಗೆ ಹ್ಮ್ ಅದು ತುಂಬಾ ಅಂದ್ರೆ ತುಂಬಾ ಪ್ರಸಿದ್ಧವಾದ ದೇವಸ್ಥಾನ ಶಕ್ತಿ ಶಕ್ತಿ ಮಹಿಮೆ ಎಲ್ಲಾ ಇದೆ ಆ ದೇವಸ್ಥಾನಕ್ಕೆ
ಹಗೆ ಅಂದ್ರೆ ಏ ನಾವ ಕೇಳ್ಕೊಂಡ್ರೆ ಆಗತ್ತೆ ಅಂತ
ಹ ಅಲ್ಲಿ ಹೋಗ್ ಬಂದ್ರೆ ರೇಣುಕಾ ಎಲ್ಲಮ್ಮ ಗೊತ್ತ ಗತ್ತ ನಿಮ್ಗೆ ಹಾ ಧಾರಾವಾಹಿ ಬರ್ತಿತಿ ನೋಡಿ ಅದೇ ದೇವ್ರು ಹ್ಮ ಆ ದೇವರು ಅಲ್ಲಿ ಇರೋದು
ಹ ಹೋ ಹಗೆ ಹೋಗೋಗ್ ಬರೋಣ ನಾವು ಒಂದ್ಸರ್ತೆ
ಹಾ ಕರ್ಕೊಂಡ್ ಹೋಗ್ತೀನಿ ಬನ್ನಿ
ಹ್ಮ್ ಸರಿ
ಹಾ ಸರಿ ಆಯ್ತು ನಿಮ್ಮ ಜೊತೆ ಮಾತಾಡಿ ನಮ್ಗೆ ತುಂಬಾ ತುಂಬಾ ಖುಷಿ ಆಯ್ತು ನಿಮ್ಮನ್ನು ಮತ್ತೆ ಹ್ಮ್ ನಿಮ್ಮನ್ನು ಮತ್ತೆ ಭೇಟಿ ಹತೇನಿ ಇನ್ನೊಂದು ಕರೆಯ ಮುಖಾಂತರ
ಸರಿ ಸರಿ ಹಾ.